ಹೇಳಕ್ಕ ಆರಾಮ್ ಅಲ್ಲಕ್ಕ ಫೋನೇ ಮಾಡಿಲ್ಲಲ್ಲಕ್ಕ ನಮಗ ಹಲೋ ಕೇಳಸಕತದಾ ಕೇಳಕತ್ತದ ನಾ ಏನನ್ನಾ ಕತ್ತಿನಿ
ಹ್ಮ್ ಹೇಳು ಹೇಳಲೇ
ಏನ್ ಮಾಡಾಕತಿ ಅಕ್ಕಾ ಫೋನೇ ಮಾಡಿಲ್ ಲ್ಲಲಾ ಅಂದೆ ಅಕ್ಕ ಏನ್ ಮಾಡ
ಕೆಲ್ಸ ಇತ್ತು ಓದೋದಿದೆ ಓಕೆ
ಏನ್ ಓದಕತ್ತಿದ್ಯವ್ವ ಓದಕತಿ ಅಂದ್ರ ಇಡ್ಲೇ ಏನ್ ಮಾಡ್ಲೆ ಮತ್ತ ನಾ ಹೆಂಗ್ ಇಡೋದ್ ತಗೊ ಹತಿದ್ದೆ ಇವತ್ತು ಹಚ್ಚಿ ಹಚ್ಚಿದ್ದೆ ಇವತ್ ಹಚ್ಚಿನ ಫೋನ ನಾ ಏನ್ ಇಡಲ್ಲ
ನಾನೇ ಏನ ದ ಡೇ ಹಾ
ನಿನ್ ನೀನ್ ನಂಬಕ್ ಆಗಲವ್ವಾ ಓದ್ತಿದ್ರು ಓದಾಕತಿದ್ದೆ
ಏನ್ ಓದ್ಲಿ ಹೇಳ ಓದೋದನ್ನೇ ಏನ್ ಓದ್ಲಿ ಹೇಳು
ಯಾರಿಗ್ ಗೊತ್ ತು ಏನಾರ ಮ ಬೇರೆ ಸ್ಪರ್ಧಾ ಸ್ಫೂರ್ತಿ ಬುಕ್ ಹದ ಆ
ಫೂರ್ತಿ ಹುಡ್ಗನ್ ಈಗ ಏನನ್ ಗರ್ಮೆಂಟ್ ಜಾಬುಗಳೂಗು
ಕೊಟ್ರು ಕೊಡ್ಬೋದು ನಿಮ್ಗ ಕಲೆ ಐತೆ
ಬೇಡವ ಇವಾ
ಯಾಕವಾ ಯವ್ವಾ
ಇದೇ ಹಳಕ್ಕಾಗಲಾಗಿದೆ
ಲೇ ನೀ ಯಾವಾಗ ಗೊತ್ತಿಲ್ಲೆ ಪ್ರವಾಸ ನನ್ ನನ್ ಆ ಏನು ನನ್ ಮನಿ ಬಜ್ ಹೋಗ್ಬೇಕಿ ನಮ್ ಫ್ರೆಂಡ್ ಅಳ
ನಾಯಾವಾಗ ರೆಡಿ ಇರ್ತೀನಿ ನೀನೇ ರೆಡಿ ಇರಲ್ಲ ಸುಮ್ನೆ ಯಾಕೆ ಉಗಸ್ಕೊಂತಯ
ಯಾಕ್ ಕೇಳು ಅದ ಕ್ಕೆನ ಎಲ್ಲೆಲ್ಲಿ ಹೋಗ್ ಬಂದ ಹೇಳು ನೀ ಏನಿಲ್ಲ ಅ ಏನೋದು ಈಗ ಎಲ್ಲಾ ಈ ಈ ತಾರಕಿಗೆ ಹೋಗ್ಬೇಕಂತ ಎ ಮಾಡ್ರ ವಾ
ನೀ ಅವಾಗ ಏನಾನ ಎಬ್ಬಿಸ್ಯ ನನಗ ಆಗಲ್ಲ ನನ ಮಾಡಲ್ಲ ಈಗೀಗ ನಂತರ ತೀರಾ ಮಾಡತ್ತಿದರಿ ಎಲ್ಲಿಗ್ ಬರಲ್ಲ ಅಲೆ ಗಿ ಟ್ರಾಪ್ ಹಾಕೊಂಡು
ರೊಕ್ಕಾನೇ ಇಲ್ಲಲ್ಲೇ ನನ್ ಬಳಿ ಎಲ್ಲಿ ಒಂದ್ ದೇಸ್ ರೊಕ್ಕಕಾರ ಕೊಡು ರೊಕ್ಕ
ಜವಾ ಇಷ್ಟ ಇಟ್ಟಿರ್ತಿಯ ಐದೈದ್ ಸಾವಿರ ಐದೈದ್ ಸಾವಿರವ ಅಂಗರು ಇಲ್ಲ ನನ್ ಕಡೆ ಅಮೌಂಟೇ ಇಲ್ಲ
ಐದೈದ ಸಾವಿರ ಐದ್ ಸಿರ ಎಲ್ಲಿ ಇತ್ತಾನ ಐ್ಸಾವಿರ ರೂಪಾಯಿ
ಹ್ಮ್ ಎಲ್ಲಾ ಇಟ್ಟಿರ್ತಿದವ ರೊಕ್ಕ ಇರ್ಲಾರಂದ್ರ ಯಾರು ಇರಲ್ ಸುವ ಎಲ್ಲಾ ಇಟ್ಟಿರ್ತಿ ರ್
ಅದಾವ ಅದ ಅದ
ನಿಮ್ ಅಣ್ಣ ಕೇಳಿದ್ರೆ ಕೊಡ್ತಾನ ಅಣ ಉಂಟ ಗೆ ಅಂತಂದ್ರ ಕೊಟ್ಟೆ ಕೊಡ್ತಾನ ನೀ ಕ ಕಿತ್ಕೊಂಡ್ ಬರಲ್ಲಾ ನಿನ್ ಏನ್ ಪರ್ಮಿಶನ್ ಕೊಡಲ್ಲ ಅಂತಿಲ್ಲ ಏನಿಲ್ಲ ಯಾರ್ ಪರ್ಮಿಷನ್ ಕೇಳ್ತೇ ಏನ್ ಮಾಡ್ತೇನ
ಏನ್ ಮಾಡುದು ರೊಕ್ಕಯ ರೊಕ್ಕಂದು ಬಾಳ ಭಾವ ಆಗ್ಬಿಟ್ಟದೆ
ಹ್ಮ್ ರೊಕ್ಕಿಂದಲ್ಲಾ ನೀ ನಿನು ಬರ ಮನ್ಸೆ ಇಲ್ಲ ಅಂತ ಹೇಳ ಫಸ್ಟ್
ಮಂದ್ಸಲಕ್ಕ ಅಲ್ಲ ಟೈಮ್ ಯಾವೋಗಿತ್ತೇಳ ಈಗ
ಆ ಟೈಮ್ ಹಂಗ ಏ ಹಂಗ್ ನಾವ್ ಹೋಗ್ಬೇಕಿತ್ತ ಅಂದ್ರೆ ಹೆಂಗಿದ್ರರು ಟೈಮ್ ಮಾಡ್ಕ ಕಕೊಂಡ್ ಹೋಗ್ತೀವಿ ನಮ್ಗ್ ಮನ್ಸ ಇರ್ಲಿಲ್ಲ ಅಂದ್ರೆ ಆಯ್ತು ಎಲ್ಲಿ ಟೈಮ್ ಇದ್ರೂ ನಮ್ ಕಂಡೆ ಬರಲ್ಲ ಅದು
ಅದೇ ಎಲ್ಲೇ ಹೋಗ್ಬೇಕಂದ್ಲ ಆಯ್ತು ಅವಾಗ ನನ್ಗೆ ಏನೋ ಐತ್ಲೆ ನನ್ಗ್ ಬರಕ್ ಆಗಲ್ಲಲೇ ನಾವ್ ಒಲ್ಲೆಲೇ ಆ್ತಕ್ಕ ಊರಿಗ್ ಹೊಡದ್ಲಲಿ ಆ
ಯಾವಾಗ ಯಾವಾಗ್ ನೀ ಡಿಸೈಡೇ ಮಾಡಿಲ್ಲವ ಅಕ್ಕ ನೀವು
ಆಕ್ಕ ನೀವ್ ನೀವ್ ಊರಿಗೆ ಹೋಗಿ ಬಿಡು ನೀವ್ ಊರಿಗಿ ಹೋಗಿದ್ದಿ ನಾನು ಇನ್ನೊ ಬಕೀ ಹೋಗ್ ಬಂದ್ವಿ
ಹಾ ಆವಾಗ ಹೋಗಿರಿ ಯಾವಾಗ ಅವಾಗ ನನ್ಗೆ ಹೇಳಾರ್ದ ಕೇಳಾರ್ದ ಪ್ಲಾನ್ಮಾಡ್ತೀರಿ ನೀವು ಬೇಕಂತ ನನ್ಗ್ ಕರ್ಕೊಂಡ್ ಹೋಗ್ಬಾರ್ದು ಅಂತಾನೇ ಮಾಡಿರಿ ನೀವು
ನೀನು ನೀವು ಊರಿಗೆ ಓಡೋದೆಲ್ಲ ಅದು ಅ ಏನ್ ಮೊದ್ಲೆೇ ಏನು ಮಾಡಿದ್ದಿಲ್ಲ ಬಿಡು
ಗ ಹೋಗ್ಯವ ಮೂರ್ನಾಲ್ಕ ಹೋಗಿದ್ ಪ್ಲೇಸಿಗೆ ಹೋಗಿರಿ ನೀವು ಚೋಲಾ ಪ್ಲೇಸಿಗೆ ಹೋಗಿರಿ
ಇಲ್ಲ ಮತ್ತ ಅವ್ರು ಹೋಗಿದಲ್ಲ ಮತ್ದಕ್ಕೆ ಪ್ಲೇಸಿಗೆ ಹೋದ್ವಿ ಹಿಂಗ ಆತೈತ್ ನೋಡು ನಾ ಎಲ್ಲಿಗಾರ ಹೋಗೋದು ಅದೇ ಹೋಗಿದ್ದ ಹೋಗೋದು ಹೋಗಿದ್ದೆ ಹೋಗುದು ನಾಕ ನಾಕ ಸಲ ಒಂದ್ ಸತ್ತ ನಮ್ಮ ಮಮ್ಮಿರ ಜೊತೆ
ರೇ ರೇ ರೇ
ಬೇರ ಜೊತೆ ಹೋಗ ಜೋಗ
ಹಲೋ ಹಲೋ ಅದು ನಿಮ್ ತಮ್ಮ ಆವೇಗ ಬ್ರೇಕ್ ಆಯ್ತು ಸ್ವಲ್ಪ ನಿಮ್ ತಮ್ಮ
ಹಾ
ಹ್ಮ್ ನೀವ ಹೋಗಲ್ಲ ನೀ ಎಲ್ಲಿಗ್ ಹೋಗಲ್ಲ ಅಂತ ನವನ್
ಹ್ಮ
ನಾ ಏನ್ ಮಾಡ್ಲಳ ನೀವ ಯಾರು ಬರ್ ಲಿಲ್ಲ ಅಂದ್ರೆ ನಾವು ಒಬಕೆ ಹೋಗಕ್ ಆಗಲ್ಲ ನಾ ಒಬಕೆ ನಾ ಹೋಗಲ್ಲ
ಮತ್ತೆಲ್ಲ ಹೊತಿನಿ ಕರ್ದಾಳ್ ನನ್ ಫ್ರೆಂಡ್ ಒಬ್ಬಕಿ ಅಂತಂದಿ
ಯಾವ ಫ್ರೆಂಡು ಇಲ್ಲ ನೀನ್ ಬಿಟ್ರೆ ನನಗ ಯಾರ ಫ್ರೆಂಡು ಇಲ್ಲ
ಅಕ್ಕಾ ನಮಸ್ಕಾರ ಕಣಕ್ಕ ಎಲ್ಲ ಹೋಗ್ಬೇಕು ಕರ್ದಾಳ ತಂದಿ
ಸುಮ್ ಅಂದಿರ್ತೀನಿ
ಸಾಕ್ ಸಾಕ
ನಿಜ ಯಾರ್ ಅಂದಿಲೀ ಯಾರ್ ಕೆರೆದರೂ ನಾನು ನಾ ಅಂದೀನಿ ಹೋಗಂ ಅಂದೀನಿ ನೀ ಏನಂತೀರಿ ಅದಕ್ ನೀ ಏನಂತೆ ಹೋಗು ಅದು ಇಲ್ಲ ಇದು ಇಲ್ಲ ಹಂಗೆ ಹಿಂಗ ಆಯ್ತು ಮಣ್ಣ ಆಯ್ತು ಮಸಿ ಆಯ್ತು ಏನನೋ ರೀಸನ್ ಇ ಕುಂತರ್ತಿರಿ ಸ
ಏನಿಲ್ಲ ಈ ಸಲ ಹೋಗಮಂತೇಳ ನಾವೇನು ತಲೆಗೆ ಬಂದಿಲ್ಲದು ಇ ಹೋಗೋದ ಮಂಗ್ಳೂರಿಗಾರ ಹೋಗ್ತಿದ್ವಿ
ಸರಿ ಈಗ ಏನ್ ಮಾಡಾಕ್ ಆಗಲ್ ಬಿಡು ಈಗ ಏನಿನ ಟೈಮ್ ಉಳಿತಂದ್ರ ಈಗ ನೆಕ್ಸ್ಟ್ ಕೋರ್ಸ್ ಟೈಮ್ನಾಗ ಎರಡು ದಿವ ಅಟೆಂಡೆನ್ಸ್ ಸ ಇಲ್ಲಾಂದ್ರೆ ಒಂದ್ ದಿವ್ಸ ಹಾಲಿಡೇ ಯಾವ್ದ ನಾವ್ ಹಾಲಿಡಡೆ ಗೌರ್ಮೆಂಟ್ ಹಾಲಿಡೇ ಇರ್ತವ ನೋಡ ಅವಾಗ ಹೋಗಬ್ರರ ಅಷ್ಟೆ
ನಾನು ಇದು ಇನ್ನೊಂದು ವಾರ್ ಬಿಟ್ಟ ನಾನ್ ನಮ್ಮ ಊರಿಗೆ ಹೋಗ್ಬೇಕು ಜಾತ್ರೆಗೆ
ಅಲ್ಲ ಅಂತಂದ್ಬಿಡು ನಾ ಅವಾಗೆ ತೊಂಡೋ
ಸ ಯಾಕಾದ್ರ ಮುಂದಿನ ತಿಂಗಳು ತರ ಮ
ಹ್ಮ್ ನೀ ಜಾತ್ರೆ ಪಾತ್ರಿ ಎಲ್ಲಾ ಮುಗಸು ಅದೆಲ್ಲಾ ಆದ್ಮೇಲ್ ನೋಡಮ
ಅದೆಲ್ಲಾ ಆದ್ಮೇಲೆ ನಾ ಸುಟ್ಟಿ ತೋಣ ನೀವು ಸುಟ್ಟಿ
ಸ ಸ ಏನಿಲ್ಲ ವಾಕಾ ನೀ ಏನು ಅ ಶುಕ್ರವಾರ ಶನಿವಾರ ರವಿವಾರ ಹೋಗ್ತಿವಿ ಶ ಶುಕ್ರವಾರ್ ಒಂದ್ಿನ ಹಾಲಿಡೇ ಹಾಕೋತಿದ್ದ ಇನ್ನ ಎರಡ್ ದಿನ ಹೆಂಗಿದ್ರರು ಗೌರ್ಮೆಂಟ್ ಹಾಲಿಡೇ ಇರ್ತವ
ಅಲ್ಲಾಯಚೂಡಿ ಪಾಪ ಬಂದೋ್ರರಿಗೆಲ್ಲಾ ಆಟ ಶಾರ್ಟೇಜ್ ಮಾಡ್
ರಿೇ ಹಂಗಗೆ ಮಾಡ್ಸ ಅದು ಗೊತು ಆಲ್ಲ ತುಂಬಾಹಾಕಿರ್ತನೆ ಅವ್ರರಿಗೆಲ್ಲ ಅಮೌಂಟ್ ಬೇಗರ್ತದ ಪಾಪ ಅಂದ್ರನು ಬಂದವ್ರಗ್ ಹಾಕ್ಬಾರ್ದು ಅಂತ ಬಂದರು ಹಾಕದ ರಂಗಿರುತ ಹೇಳು
ಹ ಸಪ ಬಂದವ್ರ ಯಕೆ ದು ಮಾಡ್ತದೆೇನೆದುೊಂದು ಪರೀಕ್ಷೆಯ ಫಲಿತ ತಾಮಶ
ಇವ್ ಹೆಸ್ರ ತಕ ಹೋಗ್ಬೇಡವ ಒಂದ್ೆರಡ್ ದಿನ ಚೆಂದ ಊಟ ಮಾಡತ್ತೇನಿ
ನೀವು ಊಟ ಮಾಡಬಾರಅಂತಾನೆ ಅಂತಾನೇಳ್ತಿ
ನಿನ್ನೆ ಮಧ್ಯಾಹ್ನ ಮಲ್ಕೊಂಡಿದ್ದ ಅದೇ ನೆನ್ಪೈತೆ ಸ ಕಡೆ ಮಲ್ಕೊಲ ಇಲ್ಲ ನಾನು ಆ ಆಮೇಲೆ ನೀನ್ನೇ ಫೋನ್ ಹಚ್ಚಿದಿ ಅವಾಗ ನಿನ್ ಜೊತೆನೆ ಮಾತ್ರಾಡ್ಕೊಂಡ ಕುಂತಿದ
ಅದು ಒಮ್ಮೆ ನೆನಪೂ ಬರೋಣ ಜೀವ ಜಲ್ಲ ಲ್ಲಂತದೆ ಅಂತ ಹೇಳೆ
ಹ್ಮ್ ಹ್ಮ್
ಮತ್ತೇನ್ ಸಮಾಚಾರ
ಹೇಳ್ಬೇಕವ ನೀವೇ
ನಾವೇನ್ ಹೇಳುದ್ರಿ ಡ್ರೆಸ್ಸರು ಕೊಡೋಸಂದು ಡ್ರೆಸ್ಸೇ ಇಲ್ಲ ನನ್ ಬಲ್ಲಿಿ
ಮತ್ತ ನನ್ ನನಗ್ ಬಾಳ್ ಹೊಸವ ಅವ ನೋಡು ಇದು ಇದದು ಅಷ್ಟ್ರ ಬಟ್ಟಿದಾಗ ನಾ ನಾಕೆ ಹಾಕ
ಅಲ್ಲ ಅಲ್ಲ ಅಲ್ಲ ಅಲ್ಲ ನೀ ಎಷ್ಟು ನೀವು ವಾರ ಕೊಂದರು ತಗೊಳಲ್ಲ ಅಜಿಯೋದಾಗ ಡ್ರೆಸ್ಸು
ಹೌದು ನೀ ಬಟ್ ಹಾಕಳದಲ್ಲ್
ಹಯ್ ನೀ ಹಾಕೊಂಡಿಲ್ಲಾಂದ್ರ ನಿನ್ ತಪ್ಪೋದು ನಾ ಏನ್ ಮಾಡ್ಲಿ ಅದಕ್ಕೆ ನಾಕ್ ಕೊಡೋಸಂದ ಕವಗತ್ನಿ ಅಷ್ಟೇ
ಈಗ ನನ್ಬಲೆೆ ಒಂದ್ ಬಟ್ಟಿ ಇಲ್ಲವಾ ಈಗ ನಾನೇ ತಗೋಬೇಕಕ್ ನೋಡಿ ಈಗ ನಾಳೆ ಎಲ್ಲಾ ನಾಡ ನಾ ಪಪ್ಪಾಗ ಭಿಕ್ಷಾ ಹತ್ತಿ ಕರ್ಕೊಂಡ್ ಹೋಗ್ತನೆ ಪಪ್ಪ ಪಪಾ ಅನ್ಬೇಕು ನಾನವೂನು ಹಳಿವು ಆಗೇವ್ ಅವಸಾ ಆ ಟೖಪು ಯಾವು ಇಲ್ಲ
ನಾವೇ ಹಾಕೊಂಡಿವವಿ ಹಾಕೊಳದು ಹಾಕೊಂಡಿವ ಹಾಕೊಳದು ನಾನು ಒಂದಿವ್ ಡ್ರೆಸ್ ಎಲ್ಲೆಲ್ಲಿ ಹೋಗ್ಯವಂತೂನೂ ಗೊತ್ತಿಲ್ಲ
ಹ್ಮ್ ನನ್ ಬಂದು ಅವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಲ್ಲಿ ಅವು ಫಸ್ಟ್ ಸ್ಟಾರ್ಟಿಂಗ್ ಒಂದಿಷ್ಟ್ ಕಾಲೇಜ್ ಆಗ್ ಹ್ಂದಿನ ನವು ಯಾವ್ ಬಟ್ಟಿ ಇಲ್ಲ ನನ್ನ ಹತ್ರದ ಎಲ್ಲಿ ಹೋಗ್ಯವ ಅಂತ ಹೇಳ್ತಾಗ ನನ್ ಬಟ್ಟಿ ಇಷ್ಟ ಇಷ್ಟ್ ಬಟ್ಟಿ ಇದ್ದ್ ನನ್ತನೆನಪಿಲ್ಲ ಫಸ್ಟ್ ಹೇಳೇನದ
ನನ್ಗೂನ್ ನ್ಪ್ರ ಈಗೀಗ್ ಯಾವ್ಯಾವ ಹೊಸ ಹೊಸ ಮನಿಂದ ಮನಗ್ ಹೊದ ಬರ್ತನ್ ಬಟ್ಟಿ ಅವ್ ನಾಕೆ ಚಂದ್ಕೊಂಡು ಅವ್ ನಾಕೆ ಕಂಫರ್ಟಬಲ್ ಅದು ಅವೇ ನಾಕೆ ರುಬ್ಬಡ್ಯದು
ನಾನು ಒ ಮಾಡ್ಲೇ ಉುಡುಕಿದ್ ಬಟ್ಟಿನ ನೆನ್ಪು ಇಲ್ಲವು ಎಲ್ಲಿ ಹಗೆಯವಂತ ನೆನ್ಪಿಲ್ಲ ನನಗ್ ಈಗ ಮ್ಯಾಗ ಒಣಾಕಿರ್ತಿ ನೋಡು ಈಗ ತಕೊ ಬರೋಟೈಮ್ಗ ಏನ ಗ ತಲ್ಲೆಲ್ಲಬೇಕ ಹ ಅದ ಯಾವಾಗ ಹಾಪಕ್ಂತೆಪಾಗಿದ್ದ ಹುಕಾಡ್ತಿನಿ ಹುಡುಕಾಡಾಗ ಎಲ್ ರ ಹ್ಮ್
ರ
ಹುಡ್ಕಾಡ್ದಾಗ ಹಾಕೋಬೇಕಂತ ನೆನ್ಪದಾಗ ಹುಡ್ಕಾಡ್ತೇನಿ ಹ್ಮ್
ಐದ ದಿವಸ ಒಂದೊಂದೊಂದೊಂದ್ ರೆಸ್ ಮತ್ತೆ ಮ ವಾಪೀಸ್ ಅವೇ ಹೊಗೆಯಕ ಒಂದು ಬೇಸರ ಇರ್ತ್ತಲ
ಹ್ಮ್ ಎಟೈಮ್ ಹೌ ಆಕ್ಕೆನು ಹ್ಮ್ ಚಲೋ ಮಾಡ್ತ
ಅಲ್ಲ ಅಲ್ಲ ನ ಮಕ್ಕಳ ನೋಡ್ರಿ ಹೆಂಗದಾಳ ಏ ಕ್ಯ ಇಲ್ಲಿ ನಾ ಇವತ್ತು ಊರಿಗೆಗ್ ಹೋದ್ರರು ಹೋತೀನಿ ಆ ಕಣ ಕ ದ
ಹ್ಮ್
ಹಲೋ ನಮ್ಮ ಅಕ್ಕ ಏನಂದ್ಲು ಗೊತ್ತು ಬಟ್ಟೆ ತೊಳದಕೂ ನಾನು ಬಂದ್ ಬರ್ತ ನೋರಿ ಬಟ್ಟೆ ತೊಳದಕು ನಾನು ಬಂದ್ರ ಬರ್ತೀನಿ ಊಗಿ ಅಂತ
ಮತ್ತೊಳದಾಗ ಪಾಪ ಕಾಲೇಜ್ ಹೋಗದ
ಏನ್ ತೊಳ್ದಕ್ಪ್ಪಾಪ ಎಷ್ಟ್ ಕೆಲ್ಸ ಮಾಡನ್ ಗೊತ್ತ ಅಸ ಈಗ ಸಿಂಕ್ ನೋಡಿದ್ರ ಸಿಂಕ್ನೆ ಬಾಂಡೆ ಬಿದ್ದಾವ್ ಬಾಂಡೆ ತೊಳಿಬೇಕಿನ ಏನ್ ಕೇಳ್ತೀಯಾ ಎಲ್ಲದ್ರಿ ನೀ ಏನ್ ಹೋಗೋದ ಕಲ್ತು ಬಾರಿ ಹೇಳಕಿಗೆ ಅವು ಹುಡುಗಿಯರಿಗ್ ಕೆಲ್ಸ ಹೇಳುದಾ ನೀನ್ ಒಂದ್ ಐಸ್ ಕ್ರೀಮ್ ತಂದ ಕೊಡ್ನ ನೀ ಒಂದ್ ಚಾಗಡ್ ತಂದ ಕೊಡ್ತನಿ ಅಂತ ಅಂದಕೊಂಡು ಅಷ್ಟೇ ನೀನ್ ನಡ ಬರ ಏನ್ ಮಾಡಲ್ಲ
ಏನು ಚಾಕ್ಲೇಟ್ ಅಂದಿ ಏನ್ ಲಂಚ ಪಂಚ ಕೊಡಲ್ಲ ಪಾಪಾ ಮಾಡ್ತರ್ ಮಾಡಿ ನೀನ್ ಬಿಡ್ತರ್ ಬಿಡ್ಲ ಅದೇನ್ ನಂದ ಮನೆಿ ಕೆಲ್ಸನಾ
ಮತ್ತೆ ಯ ಮಂದಿ ಬನಯ ನದು
ಹ ಮುಜಲ ನಾಏನ್ ಇವತ್ತರಕಿ ನಾಳೆ ಪಿಜಿದಕ್ಕೆ
ಇದೇ ಮಾತ್ರ ತಡಗ ಹತ್ನವ್ರೀ ಕಳ್ಸ ಬಿಡ್ರಿ ಇದನು ಹ
ಹ ನಾ ಅವ್ರಗ್ ಮ ಹಚ್ಚಿದಾಗ ಎಲ್ಲ ಹೇಳ್ತೀನಿ ನಾನು
ಆಯ್ತಮ್ಮ ಮತ್ ಹಚ್ತೀನಂತ ಇಡ್ಲೆೇ
ಹ ಹಾ
ಹ್ಮ್